ಹಲೋ ಹಲೋ ಬಂಸದ್ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಕಾಲ್ ಯಾ ಯಾಕ್ ಅಳಕತ್ತೋ.
ಅದ ರಾಯರ ಅಂಗಡಾರ
ಕದ್ರಕಏನ ಮಾರಮ್
ಹೇಗ ನಿಮ್
ಮನೆ ಪುಡಿಕೊಂಡ್ರೆ ಮಣ ಲಗಾಡೇರಿ ಲಗಡಿರಿ
ಅಂದ್ರೆ ಆನ್ಲೈನ್ ಅಂದ್ರನ ತುಂಬ ಪೋರ್ಲಾನಕ್ಕ ಆನ್ಲೈನ್ ಬೇಕನ
ಹೋಗಯ
ಜೆ
ಹ್ಞಾ.
ಹ ಹ ಆನ್ಲೈನೆ ಮಾಡ ರನು ನೀರತು ಕಾಯ ಗಿರಿರು
ಏ ನಾವ್ ಬೈಗ ಮೇಾಲ ಹೊಂಟ ಮಾರ ನೀ ಏನ್ ಕಿರಿಕಿರ್ ನಿಂದ್
ಹಾ ಹಲೋ ಹಲೋ ಹಲೋ ಹಲೋ ಹಲೋ ಕ ರೋಜ ಎವಿಫೋನ ಮಾಡತ ಕ ರೋಜ
ನಾ ಕಿಸಿದಕೊಂಡನ ಪೋನಾ
ಆ
ಇಜ ಹಾಕೊಂಡ್ ಬಿಟ್ಟನ ಪೋನಾ ನೋಡಿದ
ಬಾಬಾ ಬಾಬಾ
ಯ್ ಸೀತಾ ಮಾತಾಡ್ಲ
ಹಾ ಎಲ್ಲ ಕುಂದ್ರಸ್ ನೋಡ ಎ ಮಣಿ ಬಂದ್
ಹಬ ಮುಂಚೆ ಟಾಗರ್ಕಿ ಮಾಡಿ ಹೋಗ್ಬಿಟಾನ ಏನ್ ಮಾಡ ಈ ಮನಿ ವಾಸನೆ ಬರಕತ
ಏನ ಹೇತಿ ಹೋಗಬಿಟಾನ ಶಾಗ ಕೂಡ ರಿ ಮೂಬಟಾವ
ಡಾಕ್ಟರ್ ಹೋಗ್ಬಿಟ್ರೆ ನಾ ವಾಸನೆ ನೀನ ಮೂವ ಬರಾಗನು ಮಾಡಾಮ್ ಪೈ
ತಗೊ ಮ ಚಲೋ ಸ್ಮೆಲ್ ಇರ್ತ್ತ
ಹ್ಮ ಈ ಗೌರವ ಎಲ್ಲದಲ್ ಈಗ
ಲ್ಲಿ ಶೆಂಟರ ಹಗಳ ಹೋಗ ನೀನು ಶೆಂಟಾ ಅರಕ
ಹೇ ಜನಮ್ಮ ಗೌರವದ ನಮ್ಮ್ ಬೋಡಿಯದ ಬೋಕಿ
ಯ್ ನಮ್ಮವ ಇರ್ತಾ ಕೇಳ್ತಾಳಲ್ಲಿ ನೀ ಹುಚ್ಚ ಹತ್ ಮಾತಾಡ್ಬೇಡ
ಏ ನಿಮ್ಮ್ರ ಯಾಕೆ ಆತಾರ ನಮ್ಮ್ ಗೌರವ ನಮ್ಮ ಮನೆ ಸೋಸಿ ಆತರ
ಏನ್ ಮನಿ ಶೋಷ ಆತ ಸುಮ್ ಕುೂಡುವ ಮಾರ ಯಾಕ್ ಅಚ್ಚಿದಿ ನೀ ಗಂಟ
ಅ ರೆಡಿಯಗ ನಾವವು ಮಾಮ ಅಂತೀವ್ ನಾಳೆಲ್ಲಸಿ ಇಲಾಯ ಈಗ ನೀವ ಮಾಡಕೈತಿ ಅಂದ್ಮೇಲೆ ಈಗ ಬ್ಯಾಡ ಅನಕ್ ಆಗಲ್ಲ ಈಗ ಮಾಡ
ಹ ಇಲ್ಲ ಮಾಡಿಲ್ಲ ಅವ ಮಾರ ನೀ ಯಾಕ್ ಗಡ್ಡಿ ಬಿದ್ದಿದಿ
ನಮ್ಮ ಪೂಜಾ ಮಾಮ ಆದ ನಮ್ಮ ಗೌರಿವರ ತಂಗಿಯವರುದ
ಹ
ದೊಡ್ ನಮಸ್ಕಾರಗಳು ಇಂಥ ಮಗಳು ಹುಟ್ಟಿ ಇನ್ನೊಂದು ಪಾಂಡಪ್ಪ ಕೊಟ್ಟಿರ ಹಾ
ನೀ ಉದ್ರಿ ಏನೇ ಹೇಳ್ಬಾರ ನಮ್ಮಗ
ಇಲ್ಲ ಅ ಅ ದ್ರಾಗ ಅವ್ರಿಗೆ ಸನ್ಮಾನ ಇಂದ ನಮ್ ಕಡೆಯಿಂದ ಸನ್ಮಾನ ಮಾಡ್ಬೇಕ ಅನ್ಸ್ತತಿ
ಯಾರಿಗ್ ಮಾತ್ರ ಸನ್ಮಾನ
ನಮ್ಮಜಪ್ಪ ಮತ್ ಅವರು ರು ಹೆಸರಿನೇನ್ ಗೊತ್ತಿಲ್ಲ ನಮ್ಗೆ
ಮಾಡಕತ್ತು ಸನ್ಮಾನ ಮಾಡ ಎಲ್ಲಾ ಮಾಡ
ಎಲ್ಲಿ ನಿಮ್ ಅತ್ತಿ ಹೆಸರೇನಾ
ಇಲ್ಲಿ ನೋಡ್ ಒಬ್ಬ್ರಗ ಸಾವಿರದ ಏ ಎಟ ನಲ್ವತ್ತ ಎಂಟ ಮತ್ತ ನೂರ ಅರವತ್ತೈಐದು ಒಂದು
ನಿನುಗ
ಯಾರೇನು ಫೋಟೋ ಹಾಕ್ ನೋ ನೋಡ
ಹ್ಮ
ನ ನಲ್ವ ನಲ್ವತ್ತೆಂಟ ಆರ್ನೂರ ತೊಂಬತ್ತೈದು
ಏನ್ ಊರಾಗಿದ ಚಾಮಂದಾಗ
ಶಾಮಾಳನಾಗ
ಓ ಮುಟ್ಟಿದಾ
ಮೂಟ್ಟೆನ ನಿಂತೀನಿ ಇಲ್ಲಿ
ಹಾ ಹಾ ೇತು ಬಿೂಡ ಅಲ್ಲಯ
ನೋಡ ನೀ ಸಾವಿರದ ನಲವತ್ತ ಎಂಟು ಬತ್ತತೆ
ಹಾ
ಕತ್ ಮಾಡಿದ ಪಕ್ಷಿ ಹಓದು ೇಟ ಯಏನ್ೊನ್ ಬರ್ತಾಲ್ಲೂರ್ ಬರ್ತಾರೆ ನಾ ಅಯ್ಯೋನ್ ಬರ್ತಾರೆ
ಹೋತರಿಗೆ ಅಂದ್ರೆ ಹಾಳ ಮಾಡಿದ್ ನಮಗೆ
ನೀನೇ ಮಾಡಿದಲ್ಲ ನಮಗೆ ಅಲ್ಲ
ಬತ್ತಣ
ಎಟ್ ಬರ್ತಾರೆ ಬಂದ್ರೆ ಬರ್ಬೋದು ಗೊತ್ತಾಗಲ್ಲ
ಓ ಒಂದ ಸರಿಗೆ ಒಂದ್ ಲಕ್ಷ ಬಳ್ಬೇಕಕ್ ನೋಡ
ಏಯ ಒ ಲಕ್ಷಾ
ಹಾ
ನಾಂತ ಅಬಳಪಾ ನಾ ಪನೆ ಚಿಬಡ್ತ ಯಾಕ ಬಡ
ಹಾ
ನಾವೆಲ್ಲಾ ಎರಡ್ ಎರಡು ಲಕ್ಷ ಮಾಡಕತೀವಿ ಇದ್ರೆ ಬರ ಒಂದ್ ಲಕ್ಷ ಅಂದ್ರೆ ಆಗಲ್ಲ ರೇೇಕಲ್ಲ ಅಟ ನ
ಹಾ
ಎರಡ್ ಲಕ್ಷ ಬೇಕಕ್ ಬೇಡ
ಏ ಎರಡ್ ಲಕ್ಷ ಬಳಪ ಒಂದಿದ್ರೆ ಸಾಾಗಣನ್
ಅಂದ್ರ ಆಯ್ತ್ರಿ ನೀ ಡಮಾರ್ರಿ ನಿನ್ ಹಾಕಲ ಈ
ಈಗ ಒಂದ್ಐ ಐದ್ನೂರ್ ಬುದ್ರೆ ಸಾಕು ಒಂಬ್ರ ಈಗ
ಖರ್ಚಗಿಲ್ಲ ಅಂತ ಯಾರು
ಖರ್ಚಿಗರ ಆತ ನ ಎ ಬೆಳಂಗಾತಾವ ಏ ಏನ ಬಿಳ್ಲಿಕ್ಂದ್ರ ಆಯ್ತು ನಮ್ ಇವನ ಡೌನ್ೋಡ್ ಮಾಡ ಕೊಟ್ಟವಿ ಏನ್ ಸಲ ಅಂತಲ್ಲೇನ ಹಾ ಹ ಈ ಡಾಕ್ ಒಬ್ಬ ದೀವ ತಿಿನಕತನ ಸೂಜಿ ತಂದ್ ಕಡಂದ್ರ ಕೂಡಲಗನ ಏನ್ ಮಾಡಬ ನೀಗ ಅಂತ ತಿಳಬಲ್ದಿವವ
ಏನ್ ಮಾಡ್ತ್ ನೋಡ
ಹ ಗುಳಿಗಿಲಿ ಹಾಕ್ ಸಾಯ್ಬಡಮ್ಮ ಈಏನ್ ಏನ್ ಹಾಕ್ ಸಾಯ್ಬಡ ಮಾಡ ಹ್ಮ್ ಹಲೋ
ನಲರ್
ಮತ್ತೇನ್ ಸಮಾಚಾರ
ಏನನಿಲ್ಲವು
ನಮ್ಮ ಆಂಟಿ ಏನ್ ಮಾಡತ್ತರ ಗೋರಾಮ
ಯಾಕೋ ಯಾಕ ಹಚ್ಚೀರಿ
ಇಲ್ಲ ನಮ್ ಗೌರವ ಎ ಚೆನ್ನಾಗಿದ್ರ ನಾ ಚೆನ್ನಾಗಿದ್ದಂತೆ
ಇ ದಸ ಜನುಗೆ ದಾವಲ್ಲ ಹಜಾರ ಪಧ್ರಶೆ ಎ ರಕ ನಮನ ಹ ಆಂತ ಕೆಿವಸ ನಾಮ ಕಾಯ ನಾಮ ಪಶುರಾಮ ಮರಗಣ ವಿಶ್ೇರೆ ಬಂದರ್ ಸಂಂದಿ ತಾರಿಗೆ ಹ್ಮ ಯಾಕ ಸರಿ ಆಯ್ತಾ ಹ್ಮ್ ಹ ಬೇರೆ ಸಾಯ ಕಪ್ಪ ಡ
ಹಾ ಹ್ಮ್
ಹಾ ಹಾ ಹ್ಮ್ ಬಿರಿಯಾನಿ ಇಪ್ಪತ್ತು ನಾಕ್ ತಾಸ್ ಟೈಮ್ ಇರ್ತದ ಬಂದು ಏನ್ ಇಪ್ಪತ್ತು ನಾಕ್ ಇಲ್ಲ ಬಂದು
ಹ್ಮ್
ಹದ
ಟ್
ಕ್ಕಿ
ಪಿ
ಎಂದ ಮರಕ್ಕೆ ಎಲ್ಲಡುಗ ನಂಬರ ಆನ ಹೂ ಸಾರ ಕ್ಕ ಕ ಯ ಆಂಗಡಿ ಕ ಈ ತಗಡಾ ತಾರ ಕತೆರೋಗಸ್ಗದ
ಯ್
ಹ ಸಾಪ್ರ ಹಾಕೊಂಡಿನಂ ಹ ನ ಹ ಯ ಗಜರ ಬರಾಬ್ ಗ ಏನದ ಬರ ಪಾಳ ಲಗಡಷ್ಟಟ್ಪಳ ಅಮಾರ ಕತವ ಹಸ ಅಜ ಮಾಹಿತ ಭ ಭಾಯ ಹಾಗ ರೋ ಬರ್ಸ ರೋ ಬ ಎ ೋ ಈಗ ಹೇ ಹ ಹ ಅದ ಅದ ಬ ಬಿಿದ್ದ ಉದ ಆ ಆದಲ ಗೋರ್ಮೆಂಟ್ ಚ ಹ ಹುಕ ಕದ್ರ ಈ ಚ ಹಾರ ರೂಪಾಯ ಜಾಸ್
ಕ್
ಹ ಈ ಕರ್ ಈತ ಎಂಟ್ರಿ ಎಂಟ್ರಿ ಕರ್ಮೇ
ಹ
ಕ್ಕಿ ಹಲೋ ಅತರ್ಚಿ ನಳ ಹೆ ಕ ಸ ಹಾ ಅಜುವ ಯದ
ಏನನ್ ಆಗದನಪಾ ನಮ ಚೋತ್ ಹೆಸರ
ಗ್ಯಾಸ್ ಬಗ್ಗೆ ಮಾತಾಡ ಈಸಲ್
ಗ್ಯಾಸ್ ಬ ಅಂದ್ರ ತೋತ್ಲೆ ನಿನ್ ಬ ಬಂದ ಏನ್ ಕೇಳ್ತನಪ ತೋತ್ಲೆ ಹ್ಮ
ಹ್ಮ್
ಅ ಕಡೆ ಕಸ ತೋತ
ಹ ಹೇಳಳ್
ಇನ್ನೇನ್ಪಾ ನಿಮ್ಮ್ ಏನನಕತ್ತಾನ ನಿಮ್ಮ್ ಅತ್ತೆ ಏನನತ್ತ
ಏದಿಲ್ಲ ಇ ಈಗ ಉುದ್ರಿ ಪಾತ್ರರೆ ಇದ್ದಾರ ನ ಹಾಗಲ್ಲ ನೋಡಪ್ಪಾ
ಇ ಆ ನಿಮ್ಮ ಪೂಜಾ ಮಾಮ ನಿಮ್ಮ ಪುಳಗ ಅವ್ರ ಎಂಟ ಹೆಸರ ಏನೋ ಗೊತ್ತಾಗಲ್ ನಮಗ್
ಆಂಟಸ ಇ ನಬ
ಕಾಯ ಏನ್ ಏನ್ ಏನ್ ಪಾಂಡೆಕ್ಕಿಸ್ರ
ಎನ್
ನಿಮ್ಮತ್ತೇಸರನೈ
ಕಟ್ಟಾ ತಿರಿ
ಹಾ
ಕಟ್ಟತ್ ಕೋನೆ ಕಟ್ಟತ್ ಹಚ್ಚಬೇಡ ಈಗ ನಾ ಎತ್ತಲ್ ನೋಡ
ಹಾ